ಹಲೋ.
ಹಲೋ.
ಹಾಅಲೋಕ್ ಏನ್ ಮಾಡ್ತಾ ಇದ್ದೀರಾ.
ಹಲೋ ಬ್ರಾ ಅರಾಮ್ಲಾ.
ಆರಾಮ್ ಗೌರಿ ಬ್ರೊ ನೀವು.
ನಾವು ಆರಾಮ್ ನೋಡ್ ಬ್ರೋ ಏನ್ ಮಳೆ ಆ ಕಡೆ.
ಮಳೆ ಇಲ್ಲ ಬ್ರೋ ನಿಮ್ ಕಡೆ
ಏ ಹತ್ತಿದ್ ಹತ್ತದಂಗೆ ಆಗಿದಪ್ಪ ಪುಲ್ಲು ಮಳೆನೇ.
ಪೂಲ್ ಮಳೆ ನಾ.
ಹಾ.
ಅದ ಹಂಗೆ ಬ್ರೋ ನಿಮ್ ಕಡೆ ಎಲ್ಲ ಪುಲ್ ಮಳೆ ನಮ್ಮ ಕಡೆ ಮಳೆನೆ ಬರ್ತ ಇಲ್ಲ ಯಾಕೆ ಬ್ರೋ ಈ ತರ ಎಲ್ಲ.
ನಿಮ್ ಕಡೆ ಮುಟ್ಟ ಬಿಸಿಲು ಬ್ರೋ ಆದ್ರ ನಮ್ ಕಡೆ ಹಂಗಿಲ್ಲ ಗಾಳಿ ಮಳೆ. ಜಾಸ್ತಿ ಯಾಕಂದ್ರೆ ಗಿಡಗಳ್ ಜಾಸ್ತಿ ಇದಾವಲ್ಲಾ.
ಹಾ ಹಾ
ಪ್ರಕೃತಿ ತಕ್ಕಂತೆ ಮಳೆ ಆಗುತ್ತೆ.
ಅ ನಿಜನ ಬಿಡಿ ನಮ್ ಕಡೆ ಕೆಲ್ಲಾ ಏನ್ ಗೊತ್ತಾ ಕಟ್ಟಿಗೆ ಸೌದೆ ಅಂತೇಳಿ.
ಹ್ಮ್ ಗಿಡ ಜಾಸ್ತಿ ಇಲ್ಲಾ ನಿಮ್ ಕಡೆ ಅದಕ್ಕೆ.
ಹ್ಮ್ ನಮ್ ಕಡೆ ಎಲ್ಲಾ ಗಿಡ ಕಡದ್ ಬಿಡ್ತಾರೆ ಮ ಮನೆ ಮುಂದೆ ಗಿಡ ನಾಟಕಂದಿರದು.
ಹ್ಮ್ ಅದ್ರ ಸಲುವಾಗಿಯೇ ನಿಮ್ಗ ಮಳೆ ಕಮ್ಮಿ ಆಗುತ್ತೆ.
ಹ್ಮ್ ನಮ್ ಕಡೆ ನೋಡಿ ಈಗ ಮಳೆ ನಮ್ ಕಡೆ ಮುಟ್ಟ ಫಾರೆಸ್ಟ್ ಇದೆ.
ಹಾ ನಿಮ್ಮ ಕಡೆ ಫುಲ್ ಫಾರೆಸ್ಟ್.
ಹ್ಮ್ ಅದಕ್ಕೆ ಇಷ್ಟು ಮಳೆ ಈಗ. ಬೆಳಿಗ್ ಮುಂಜಳೆ ಆರು ಗಂಟೆಯಿಂದ ಶುರುವಾಗಿದ್ದು.
ಹಾ
ನಾ ಆದ್ರೂ ನಿಂತೇಲ್ಲ
ಹೌದಾ
ಹ್ಮ್
ನಮ್ ಕಡೆ ಕ ಏನ್ ಗೊತ್ತಾ ಮೂರ್ ದಿನದಿಂದೇನು
ಹಾ
ಮೊಬೈಲ್ ಅಲ್ಲಿ ಫೋನಲ್ಲಿ ತೋರಿಸ್ತಾ ಇ ಮೋಡ ಕೈದ ವಾತಾವರಣ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ಮಳೆ ಬರ್ತಾ ಇಲ್ಲ
ಹ ಹ ಆಗ್ಬರ್ರು ಆದ್ರೆ ನಿಮ್ ಕಡೆ ಆಬೇಕು ಯಾಕಂದ್ರೆ ರೈತರು ನಿಮ್ ಕಡೆ ಜಾಸ್ತಿ ಇದಾರಲ್ಲಾ
ಹಾ
ಬೆಳಿಬೇಕಲ್ಲ ಅವರು
ಬೆಳಿಗ್ ಬುಬ್್ರರು ಏನ್ ಮಾಡ್ತೀರ ಸುಮ್ ಮಳೆನೆೇ ಬರ್ತಾಯಲ್ಲ
ಹಾ ಅದ್ರ ಸಲುವಾಗಿ ನಿಮ್ ಕಡೆ ಗಿಡ ಮಳೆಯನ್ನ ಎಲ್ಲಾ ನಡೆಸ್ತ್ರೀ ಬ್ರೋ
ಏನ್ ಮಾಡಸ್ತೀರಬ್್ರರು ನಮ್ ಕಡೆಗ್ ಏನ್ ಗೊತ್ತಾ ನಮ್ ಕಡೆ ಇದು ಹಸು ಕು ಕುರಿ ಅದು ಜಾಸ್ತಿ
ಹಾ
ಈಗ ಗಿಡ ನಾಟಸಿರ್ತಿವಿ ನೋಡ್ ಚಿಕ್ ಚಿದಾಗಿರುತ್ತಲ್ಲ ಅವಾಗ್ಲ ತಿನ್ಕೊಂಡ್ ಬಿಡ್ಾವಲ್ಲಾ
ಹಾ ತಿನ್ನುತ್ತೇ ಬ್ರೋ ಆದ್ರೆ ಇಂತ ಎಲ್ಲ ನಡ್ಸೋಗಳ ಆ ನಡೆಸ್ರಿ ಎಲ್ಲಾ ನಡಿತಾವ್
ಇಲ್ಲ ಬ್ರೋ ಏನ್ ಗೊತ್ತಾ ನಮ್ ಕಡೆೇಕ ಮರ ಗಿಡಗಳೆಲ್ಲ ಸೌದೆೇ ಊರಕ ಅಂತೇಳ್ಬಿಟ್ಟು ಕಟ್ಟಿಗೆ ಎಲ್ಲಾನು ಕಡ್ದ್ಬ ಬಿಡ್ತಾರೆ
ಹಾ ಅದ್ರದೇ ಪ್ರಾಬ್ಲಮ್ ನೋಡಿ ನಿಮ್ ಕಡೆ ಅಂದ್ರೆ
ಹ್ಮ್
ಹ್ಮ
ನಮ್ ಕಡೆ ಫುಲ್ ಪ್ರಾಬ್ಲಮ್ ಅದೇ ಏನ್ ಗೊತ್ತಾ ನಮ್ ಕಡೆ ಸ್ವಲ್ಪ ಜನ ಆ ಅಂದ್ರೆ ಮಳೆ ನಂಬಕೊಂಡಿರಲ್ಲ ಕೆನಾಲ್ ನೀರ್ ಜಾಸ್ತಿ ಕ್ಯಾನಲ್ ನೀರ್ ನಂಬ್ತಾರೆ ಜಾಸ್ತಿ
ಹ್ಮ್ ಹೌದು ಕ್ಯಾನಲ್ ನೀರ್ ಜಾಸ್ತಿ ಆ ಕಡೆ ಮತ್ತ್ ನಮ್ ಕಡೆ ಮಳೆ ಆದ್ರೆ ನಿಮ್ಗೆ ಕ್ಯಾನಲ್ ನೀರ್ ಬಿಡಬೇಕಲ್ಲ
ಹಾ ನಿಮ್ ಕಡೆಕ್ ಮಳೆ ಆದ್ರೆ ಸಾಕು ನಮ್ ಕಡೆಕ್ ಏನ್ ಗೊತ್ತಾ ತಿಂಗಳಲ್ಲಿ ಒಂದ್ ಎರಡ್ ಮೂರ್ ಸಲ ಆಗ್ಬಿಟ್ರೆ ಮುಗೀತು ನೆಕ್ಸ್ಟ್ ಎಲ್ಲ ಬರೀ ಕ್ಯಾನಲ್ ಇರಲ್ಲೇ ನಾವು ಬೆಳ್ಕೋಬಹುದು
ಹಾ ಕ್ಯಾನಲ್ ನೀರೆ ಎಲ್ಲಾ ನಮ್ಮ ಮತ್ತೆ
ಹ ಬ್ರೋ ನೀವು ಯಾಕ ನಿಮ್ ಕಡೇನ
ಹ್ಮ್
ಹೌದ ಹೇಳಿ ನಿಮ್ ಕಡೆ ನೀರಿನ್ ಪ್ರಾಬ್ಲಮ್ ಇರಲ್ಲ ಫುಲ್ ಮಳೆ ಆಗತ್ತೆ ಅಲ್ ಬ್ರೋ ನೀವು ದಾಂಡಿಲಿ ಎಲ್ಲ ಅತ್ರಾಗುತ್ತಾ ನಿಮ್ಗ
ಏ್ ಇಲ್ಲಿ ದಾಂಡಿಲಿ ಹತ್ರ ಬ್ರೋ ಎಂತ ಫಾರೆಸ್ಟ್ ಗೊತ್ತಾ ನೀವ್ ನೋಡಿದ್ರೆ ಆ ಸೈಕ್ ಆಗಿ ಹೋಗ್ತೀರಾ
ಅಷ್ಟೊಂದ್ ಚೆನ್ನಾಗಿಧ್ಯ
ಆ ಸೈಕ್ ಫುಲ್ ಪ್ರಾಣಿ ಪಕ್ಷಿಗಳು ನೋಡಿದ್ರೆ ನೀವು
ಹಾ
ಹಾ ನೀವು ಹಿಂಗೆ ಗಾಡಿಯಿಂದ ಹೋಗುವಾಗನೆ ಇಂಗ್ ಹುಲಿ ಚಿರತೆ ಬಂದ್ ಹೋಗುತ್ತೆ ನೋಡು
ಗಾಡಿಲ್ಲಿ ಹೋಗ್ಬೇಕಾದ್ರನಾ ಅಷ್ಟೊಂದ ಅಷ್ಟ ಪಂದ್ರ ಆ
ಲೈಕ್ ಒಂಥರ ನೈಟ್ ಹೊತ್ತಲ್ಲಿ ಒ ಅನ್ಸೇಫ್ ನೋಡ ಅ ಕಡೆ
ಹೌದಾ
ಹ್ಮ್ ಅಂದ್ರ ಅವ ಬಾಳ ರಾತ್ ತ್ರಿ ಯಾಕಂದ್ರ ಬಹಳ ಇದ ಇರ್ತವೆ ಪ್ರಾಣಿ ಪಕ್ಷಿಗಳು ಬಾಳ ಕಡೆ
ಹ ಅಂದ್ರೆ ನೀವು ನೈಟ್ಲ್ಲೆಲ್ಲ ನೈಟ್ ಅಲ್ಲೆಲ್ಲ ಅಲಾವ್ ಮಾಡ್ತಾರ ಹೋಗೋಕ್ಕೆ ಕಾಡ ಒಳಗಡೆ
ಹ ನೈಟ್ ಅಲ್ಲಿ ಕಮ್ಮಿ ಯಾಕಂದ್ರೆ ರೆಸ್ಟೋರೆಂಟ್ ಗಳಲ್ಲಿ ಯಾಕಂದ್ರೆ ಅ ಹುಲಿ ಸಿಂಹ ಬರ್ತವಲ್ಲಾ
ಹಾ ಹಾ ಹಾ
ಅದಕ್ಕಂತನೇ ಹಲೋ್ ಮಾಡಲ್ಲ
ಹೌದ ಆದ್ರೂ ಒಂದ್ ಸಲ ನೈಟ್ ಎಕ್ಸ್ಪಿರಿಮೆಂಟ್ ಎಕ್ಸ್ಪಿರಿಮೆಂಟ್ ಆಗ್ಬೇಕು ನೋಡಿ
ಹ್ಮ್ ಆದ್ರೂಬ್್ರೋ ನೀವು್ ಬಂದ್ರೆ ನೀವು ಹುಲಿ ಸಿಂಹ ನಿಮ್ ನಿಮ್ ನೋಡಿ ಹೆದ್ರುಬಿಡುತ್ತೆ
ಏಯ್ ಬ್ರೋ ನ ಅಂಗೇನಿಲ್ಲ ಬಿಡಿ ಬ್ರೋ
ಯಾಕಂದ್ರೆ ಹುಲಿ್ ಸಿಂಹ ನೆ ಬೇಟೆ ಆಡಿಬಿಡ್ತಾರೆ ನೀವು
ಏ ಬ್ರೋ ಆತರ ಏನಿಲ್ಲ ಹೇಳಿ ನಾವ್ ಏನ್ ಗೊತ್ತಾ ಜಸ್ಟ್ ನಾವ್ ಮನ್ಸ್ರೆ
ಹಾ
ಈ ಹ
ಯಾಕಂದ್ರೆ ನೀವು ಬಾಳ ಕುಸ್ತಿಾರಲ್ಲ
ಏ ನಮ್ಮ್ಡೆ ಕುಸ್ತಿ ೇಮಸ್ ಬಿಡಿ ಬ್ರರು
ಹ್ಮ್ ಅಕೆ ಅತಿ ಆಡಿ ಆಡಿ ಹ್ಮ್ ಹಲಿಗ್ ಇಲ್ಲಿ ಯಾವ್ ಸಿಮ್ಮೆ ಬಂದ್ರು ಹೊಡಂದ್ ಬಿಡ್ತೀರ ನೀವು
ಏ ಹಂಗೇನೆಲ್ಲಾ ಬಿಡಿ ಬರು ಅದಕ್ಕೆಂತೇಳಿ ತಾನೇ ನಮ್ಮ ಊರು ಫೇಮಸ್ ಆಗಿರೋದು ಸೂರ ನಾಡು ಅಂತ ಹೇಳಿ
ಹಾ ಸೂರದಿಂದ ಸೂರ ಆಗಿದ್ದೀರಾ ನೀವು
ಹಾ ಬ್ರೋ
ಹ್ಮ್ ಮತ್ತೆಬ್ರು ದಂಡಲಿ ಕಡೆ ಬರ್ಬೇಕಲ್ಲ ನೀವು ನಮ್ಮ ಊರು ಈ ಕಡೆ ಎಲ್ಲಾ ತೋರ್ಸ್ತೇ ನಾವೆಲ್ಲಾ
ಹೌದಾ
ಹ್ಮ್
ಬರೋ ನ ಬಿೀಡಿಸ್ ಬರೋಣ ಬಿಡಿ ನಾವು ಚಿಕ್ಕ ವಯಸ್ಸಿಂದ ಆಚೆ ಇರೋದು ಆಸೆ ಇರೋದು ಆ ಕಡೆ ಬರ್ಬೇಕು ಬರ್ಬೇಕ ಅಂತೇಳಿ
ಹಾ ಬರ್ತೇಕ್ ಪ್ರೋ ಕಡಿ ಒಮಂದು ಅಡ್ಡ ಆಡತ್ತಿರ ಇದೇ ಇರ್ಬೇಕರು ಮನ
ನೀವೆಲ್ಲಾ ಹೋಗಿದ್ರ ಬ ಕಡೆ ಎಲ್ಲ
ಹ ಇಡ್ಲಿ ಬರು ನಾವ್ ಇಡ್ಲಿ ಸನಿ ಆಗತ್ತಲ್ಲಾ ಹ ಬಾಳಕ್ಕಬ ನಾವ ಒಂದು ಇದಕ್ ಹೋಗ್ಬೇಕಂತಂದ್ರು ಏನ ಹೋಗ್ಬೇಕ ಅಂದ್ರ ಆಕಡೆ ಹೋಗಲೇಬೇಕಕ್ ಬರು
ನೀವ್ ಎಲ್ಗೋದ್ರೂ ಹೋಗ್ಬೇಕಾದ್ರೆ
ಹಾ ಅಲ್ಲಿಗ್ೋಗ್ಲಿ ಅಂದ್ರೆ ನಮ್ಗ್ ಸಮಾಧಾನನ ಆಗಲ್ಲ
ಹೌದಾ ಪರ್ವತ್ ಇ ಈಗ ನೋಡಿ ಬ್ರೋ ಅದ ಇದ ಇದೆ ನೋಡಿ ಅಡ ಹಡಗಲ್ಲಿ ಹೋಗ್ಬೇಕಾದ್ರೆ
ಹಾ ಹಾ ಹಾ
ಹಾ ಆತರ ಎಲ್ಲ ಹೋಗ್ತಿರವ ಅದ್ರಲ್ಲೆಲ್ಲಾ ಹೋಗಿದೀರಾ ನೀರ
ಹಾ ಸಿಪ್ ಹ ಸಿಪ್ ನಲ್ಲಿ ಹೋಗಿದುಬ್ರು ಅದ್ ನಮ್ ಫ್ರೆಂಡ್ ಬೀತ್ತಲಾ
ಹ್ಮ ಹ್ಮ
ಅಲ್ಲೇ ನಮ್ಗ ಅಷ್ಟೇ ಒಂದ್ ಸ್ವಲ್ ದೂರ ಹಿಂಗ ಕರ್ಕೊಂಡೋಗಿ
ಹ್ಮ
ಬಾಳ ದೂರ ಆದ್ರೆ ನೀವು ಮುಡಿ ಬಿಡ್ತೀರಾ
ಹಾ
ಅಂತಂದ ಒಳ್ಳೆ ನಮ್ ಕರ್ಕೊಂಡ್ ಬಂದ್ ಬಿಟ್ರ
ಹೌದಾ ಬ್ರೋ ಎಲ್ಲ ಸೇಫ್ಟಿ ಎಲ್ಲ ಹಾಕೊಂಡ್ ಹೋಗ್ಬೇಕಲ್ಲವ ಹಿಂಗ ಜರ್ಸಿ ಅದ್ ಆಕ್ತಾರ ನೋಡಿ
ಹ ಅವರು ಸ್ವಿಮ್ಮಿಂಗ್ ಬರೋರು ಹಂಗೆ ಹೋದರು ನಡೀತಿದೆ
ಹ್ಮ ಹಾ
ಸಿಮ್ಮಿ ಬರ್ಲಾರ್ದರು ಇಂತವ್ರ ಎಲ್ಲ ಹಂಗಗೆ ಇದು ಸಿಫ್ಟಿ ಹಾಕೊಂಡ್ ಹೋಗತಾರ
ಹಾ ನಮಗ್ ಶಿಮಿಂಗಗೆಲ್ಲ ಬರುತ್ತೆ ಬ್ರೋ
ನೀವು ಮೊದ್ಲೇ ಹುಲಿಗಳು ಸರ್
ನಮ್ಗೆಲ್ಲಾ ಸಿ ಹಾ
ಭೇಟಿ ಆಡ್ತರ ನೀ ಮೊಸಳೆ ಗಿಸಲೆನಾ
ಎಲ್ಲ ಬ್ರೋ ಸ್ಮ್ಮಿಂಗ್ ಅಂಕಲ್ ತಿನ್ ಗೊತ್ತಾ ನಾನು
ಹ್ಮ್
ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪನು
ಹಾ
ನನ್ಗೆ ತುಂಬಾ ಒ ನನ್ಗೆ ನನ್ಗೆ ತುಂಬಾ ಹೊಡಿತಾಯ ಇದ್ದ
ಹಾ
ಆಮಾಗ ಹಂಗ ಹೊಡಿಬೇಕಾದ್ರೆ ಒಂದ್ ದಿನ ನಾನುಲ್ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆನೆ ಇರೋದು ಸ್ಕೂಲ್
ಹಾ
ಹಾ ಜಸ್ಟ್ ಒಂದು ಒಂದ್ ಏಳ್ನೂರು ಮೀಟರ್ ಆಗುತ್ತೆ ಅಷ್ಟೇ ಸ್ಕೂಲು ದೂರ ಇರೋದು ನಮ್ಮ್ ಮನೆ ಬೆೇಲೆ
ಹ್ಮ್
ಹ ಹ ಹಾ
ವೆರಿ ರಿಸ್ಕಿ ಬ್ರೋ ಆದ್ರೂ ನೀವು ನಿಮ್ ಡ್ಯಾಡಿನ ಇದ್ ಬಿಟ್ಟು ಕ್ಲಾಸ್ ನ ಮಿಸ್ ಮಾಡ್ಕೊಂಡು ಹೋಗ್ತಿದಾರಾ ನೀವುವಸ್ವಿಮ್ಮಿಂಗ್ ಮಾಡಕ್
ಹ ಇಲ್ಲ ಬ್ರೋ ಹಿಂಗ ಹೋಗ್ದ್ವಿ ಏನ್ ಗೊತ್ತಾ ನಾವು ಚಿಕ್ಕ ಚಿಕ್ ಚಿಕ್ಕ ಚಿಕ್ಕಿರೋದು ಆ ಒಂದು ಹಳ್ಳ ಹಳ್ಳ ಇರುತ್ತೆ ನೋಡಿ ಮೊನ್ನಕಾಲ್ ಮಟ ನೀರ್ ಇರುತ್ತತ್ ನೋಡಿ ಅದ್ರಲ್ಲಿ ಆಡ್ತಾ ಇದ್ವಿ
ಹಾ ಹಾ
ಹಾ ನಮ್ಮ್ ಅಪ್ಪನು ಬಂದ್ಬಿಟ್ಟು ಏನ್ ಮಾಡಿದ ಗೊತ್ತಾ
ಹಾ
ಹ ನಮ ಹೊಲಕ್ ಹೋಗೋ ದಾರಿಯಲ್ಲಿ ನ ಅದು ಇ ಅಳ ಇತ್ತು
ಹಾಂ
ಹಾ ಹಳ್ಳದಲ್ಲಿ ಇಜ್ಜಡ್ತಿದ್ವಿ ನಮ್ ಅಪ್ಪ ನೋಡ್ಬಿಟಾ
ಹಾ
ನೋಡ್ಬಿಟ್ಟು ಹಂಗ ನನ್ಗ ಎಲ್ಲಾನು ಸರಿಯಾಗಿ ಹೊಡ್ದ
ಈವಿ ನಿಮ್ ಕಡೆ ಆದ್ರರು ಪಾದರ್ಗಳು ಬಹಳಷ್ಟಿಕ್ತಲ್ಲ
ನಮ್ ಕಡೆ ಫುಲ್ ಶೇಕ್ ಹೊಡೆದ್ಬಿಟ್ಟು ಏನ್ ಮಾಡಿದ ಗತ್ತ ಅಷ್ಟಕ್ಕೆ ಸುಮ್ ಇರ್ಲಿಲ್ಲ
ಹಾ
ಫೂಲ್ ಒಡೆದ್ ಬಿಟ್ಟು ಕಾಲಿಗೆ ಹಗ್ಗ ಕಟ್ಟಿ ಬಾಯಿ ಒಳಗೆ
ಹಾ ಈ ಅಪ್ಪ
ಹಾ್ ಬೈ ಒಳಗೆ ಎಸ್ಬಿಟ್ಟೆ ಒಂತರ ಹಳೆ ಮೇಸ್ರ್ ಮೂವಿ ಇದೆ ನೋಡಿ
ಹ ಹೌದು ಬ್ರೋ ಏನ್ ಬೋ ಇಂಥವ ಎಲ್ಲಾ ಮಾಡ್ತರಿ ನಿಮ್ ಕಡೆ
ಮಾಡ್ತವಿ ಬ್ರೋ ವಡ್ದ ವಡ್ದ್ ಬಯಲ್ಲ ಎಸ್ ಬಿಟ
ಹಾ
ನಾನ್ ಹಂಗ ಅಗ್ಗ ಇಡ್ಕೊಂಡ್ ಈಜಾಡ್ ಈಜಾಡ್ ಎಲ್ಲ ಈಜ್ ಕಲ್ತ್ ಬಿಟ್ಟೆ ನಾನು
ಏ ನೀವೇನು ಇಬ್ರು ಹೀರೋ ಆಗ್ಬಿಟ್ರಲಾ
ಹ
ಈಏ ಬ್ರ ಅಲ್ಟಿಮೇಟ್ ಅಬ್ಸುಲೂಟ್ಲಿ ಸಿನಿಮಾ ನೋಡ್ದಂಗ ಆಯ್ತು ನೀವು ನಮ್ದು ಈ ಕೇಳಿ
ಹಂಗೇನಿಲ್ಲಲ್ ಇದಿದ್ರು
ಇಲ್ಲಬರು ನೀವು ನೀವು ಒಂತರ ಹೀರೋ ಹಾಗ್ಬಿಟ್ರಿ ಬ್ರೋ ನಮ್ಗ ಇದ್ರ ಕಡೆ
ಮತ್ತೆ ಇಲ್ಲ ಬ್ರೋ ಏನ್ ಗೊತ್ತಾ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮತ್ತೆ ನೀ ಈಜಾಡಕ್ ಹೋಗಿದ್ವಿ
ಹಾ ಬ್ರೋ
ಹಾ ನಾವೊಂದ ಎಳನೇ ಕ್ಲಾಸ್ ಲ್ಲಿಯೇ ಇರ್ಬೇಕಾದ್ರೆ ಈಜಾಡಕ್ ಹೋಗಿದ್ದ್ ಮತ್ತೆಳ್ಳೆ
ಹಾ ಹಾ
ಹ ಹೋದಾಗ ಮತ್ತೆ ನಮ್ಮಪ್ಪನು ಹಂಗ ಸೇಮ್ ಹಗ್ಗ ಕಟ್ಬಿಟ್ಟು ಬಾಯಿ ಒಳಗೇಸದಾ ಹಾ ಒಳ್ಳೇ ತಿರ್ಗಾ ಈ ಎಳಿಬೇಕಾದ್ರೆ
ಮತ್ ನೀವು ಹಗ್ಗಾ ಕಡ್ದಾಗ ಮತ್ ನೀವ್ ಹೆಂಗ ಈಶ್ಯಾಡ್ತೀರಿ ಕಾಲ್ ಕೈ ಕಟ್ಟಿದಿರ್ತಾರಲ್ಲಾ
ಇಬ್ರು ಕಾಲ್ಗೆ ಅಷ್ಟೇ ಕೆಟ್ಟಿರದು ಕಾಲ್ಗೆ ಅಷ್ಟೇ ಕೆಟ್ಟಿರೋದು ಕೈಗೀಲ್ಲಾ
ಮತ್ ಕಾಲ್ ಬಟ್ಲಾರದ ಹೆಂಗ್ ಮ್ಯಾಲ ಬರ್ತಿರ ಬ್ರೋ ಓ ಹೋ ಒಂದ್ ಸೈಡ್ ಒಂದ್ ಸೈಡ್ ಕಲ್ಲ ಕಲ್ಲ ಹಾಕಿ ಕಲ್ಲ ಹಾಕಿ ಬಿಟ್ಟಿರ್ತಾರ ನ ಬ್ರೋ
ಇಲ್ಲ ಕಲ್ಲೋದ ಏನಕಿಲ್ಲ ಬ್ರೋ.
ಹ್ಮ
ಒಂದ್ ಸೈಡ್ ಕಾಲ ಕಟ್ಟಿದ್ದ. ಹ ನೆಕ್ಸ್ಟ್ ಡೇ ನಾನು ಅದನ್ನ ಕಾಲ ಕಟ್ಟಿರೋದು. ಏ.
ಕಾಲ ಕಟ್ಟ್ರದು ಹಗ್ಗನೇ ನೀವು ಕಾಲ ಇದನ್ನೇ ಕಡದ ಬಿಟ್ರಿ ಬ್ರೋ ಹಗ್ಗನೇ.
ಹಾ ಹಗ್ಗಾನ ಬಿಚ್ಕೊಂಡ್ಬ ಬಿಟ್ಟು ನಾನು ಹಂಗ ಈಸ ಆಡ್ತಾದೆ. ನಮ್ಮ ಅಪ್ಪ ನು ಬಂದು ಬಡ್ಡದ. ಕಲ್ಲು ತೆಗೆದಿ ಅಂತ ಹೇಳಿ.
ಹಾ
ನೆಕ್ಸ್ಟ್ ಡೇ ನಾ ಓಡ್ಲು ಇಲ್ಲ.
ಏನ ಬ್ರೋ. ಇದರಲ್ಲಿ ಒಂದು ಇದು ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ತಗೋಂದ್ರೆ ನಾವು ಮೂವಿ ಮಾಡ್ಬೋದಿ ಬ್ರೋ
ಬ್ರೋ ನಂಗೆ ಬೇರೆ ಕಾಲ ಬರ್ತದೆ ನಾನು ತಿರ್ಗಾ ಮಾಡ್ತನಿ.
ಹಾ ಓಕೆ.